ಏನ್ ಇಲ್ವೊ ನೋಡ್ ಸುಮ್ನ್ ಕೂತಿದೆ ನೀ ಏನ್ ಮಾಡಾತಿ.
ಏನ್ ಲ್ವ ಸುಮ್ ಕುಂತಿದ್ದೆ ನಾನು ಪೊನ್ ನೋಡ್ಕೊತ ಆಲ್ಮಟ್ಟಿಗೆ ಹೋಗಿದ್ರಿಲಾ.
ಹಾ ಹೋಗಿದ್ದೆ
ಯಾವಾಗ ಯಾರ್ ಯಾರ್ ಹೋಗಿದ್ರಿ
ನಾನು ನಮ್ ಎಜ್ಮನ್ರು ನಮ್ಮ ಅತ್ತೆ ಮಾವ. ಮೈದ್ನ ಇಲ್ಲಿಯವ್ರು ಎಲ್ಲಾರೂ.
ಏನೆನ್ ಅದಲ್ಲಿ
ಮಸ್ತ್ ಐ -
ಹು ಹ್ಮ್
ಹ್ಮ್
ಅಲ್ಲಿ ಡ್ಯಾಮ್ ಐತಿ
ಹ್ಮ
ಯಾರ್ ಮಾತಾಡದ್ ಬ್ರೊ
ನಿಂಗೆ ಮಾತಾಡತಾರ ಮಾತಾಡ್ಲಿ
ಹ ಅಲ್ಲಿ ಡ್ಯಾಮ್ ಐತಿ ಅದಾದ್ಮೇಲೆ ಒಂದು ಗಾರ್ಡನ್ ಐತಿ. ಗಾರ್ಡನ್ ನ ಟಿಕೆಟ್ ತಗೊಂಡು ಒಳಗ ಹೋಗುದು ಅದಾದ್ಮೇಲೆ ಮತ್ ಮಸ್ತ್ ಅಂದ್ರೆ ವ್ಯೂ್ಸ್ ಮಸ್ತ್ ಅದ ಫೋಟೋ ತಕ್ಕೊಳ ಪ್ಲೇಸ್ ಅದಾವ ಆದ್ಮೇಲೆ ಮತ್ತ ಸ್ ಸ್ಕಲ್ ಸ್ಕಲ್ ಏನ ಸ್ಕಲ್ಚರ್ ಅತ್ತಾರ ನೋಡೋದು ಮೂರ್ತಿಗಳು ಅದ ಪ್ರತಿಮೆಗಳು.
ಹ್ಮ್
ಆ ರೀತಿದಾವ ಮತ್ ಜೋಕಾಲಿ ಆಡಕ ದೊಡ್ಡು ಇದೆಲ್ಲ ಹಿಂಗ್ ರೌಂಡಗ ಮಾಡಿ ಅಲ್ಲಿ ಜೋಕಾಲಿ ದೊಡ್ ದೊಡ್ ಜೋಕಾಲಿ ಇಟ್ಟಾರ. ಮಸ್ತ್ ಅಂದ್ರ ಗೆಳೆತ್ಯಾರ್ ಗೂಡ ಹಿಂಗೆಲ್ಲಾ ಹೋಗ್ಬೋದು. ಚಲೋ ಅನ್ನಸ್ತತಿ ಫ್ಯಾಮಿಲಿಗುಡಾ.
ಹ್ಮ್
ಕೂತ್ ಅಂದ್ರೆ ಕೂತ್ಕೊಂಡು ಎಲ್ಲಾ ಆಟ ಆಡ್ಬಹುದು ಸಣ್ಣ ಸಣ್ಣ ಮಕ್ಕಳ ಕರ್ಕೊಂಡ್ ಹೋಗಿದ್ರೆ ಹಿಂಗ ಐತಿ. ಮತ್ತ ಬೋಟಿಂಗ್ ನೀರಾಗ ಬೋಟಿಂಗದ ಐತಿ ಅಲ್ಲಿ ಚಲೋ ಅನಸ್ತದ ಬೋಟಿಂಗ್ ಟಿಂಗ್ ಮಾಡಾಕ
ಮಸ್ತ್ ಬಿಡ ಹಂಗಾರ
ಹ್ಮ ವೆರೈಟಿ ವೆರೈಟಿ ಮಸ್ತ್ ಅದಾವ ಮತ್ತ ಅಲ್ಲಿ ಪುಡ್ನು ಸಿಗ್ತೈತಿ ಬೇಕಂದ್ರ ನಾವು ಮ ಮನೆಯಿಂದನೂ ತಗೊಂಡ ಹೋಗ್ಬಹುದು. ಇಲ್ಲಾ ಅಂದ್ರೆ ಅಲ್ಲಿನು ಸ್ಪ ಏನ್ರ ಸಿಕ್ತಿರ್ತಾವ ಅವಕ್ರುನು ಬೇಕಂದ್ರ. ಮಾಡ್ಬೋದು ಒಳಗೆ ಐಸ್ ಕ್ರೀಮ್ ಸಿಗ್ತಾವ.
ಹ್ಮ್ ಮಸ್ತ ಬಿಡ್ವಾ ಹಂಗಾರೆ.
ಹ್ಮ್ ನೀನು ಹೋಗಿ ಬಾ ಒಂದ್ಸಾರೆ.
ಆಯ್ತಿ ಹೋಗ್ಬೇಕಕ್ಂತ ಏನ್ ಮಾಡೋದ್.
ಹ್ಮ್ ಯಾಕ ಹೋಗಿ ಬಾ ಅದ್ಕೆನ್ ಆಕ್ಕೇತಿ.
ಯಾರ ಜೋಡ್ ಬೇಕಲ್ಲೆವ.
ಅದು ಇರ್ಲಿಲ್ಲ ಅಂದ್ರ ಇನ್ನೊಂದ್ ಪ್ಲೇಸ್ ಹೇಳ್ತೇನ ನೋಡ್ ಕೊಡಗು ಕಡೆ ಈಗಂದ್ರ ಬ್ಯಾಸಿಗಿ ಟೈಮ್ಡಾಗ್ ಹಾ ಪ್ಲೇಸ್ ಯಾಕಂದ್ರ ಅಲ್ಲಿ ಏನಂತರ ಅದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಾರ. ಹಾ
ಹ್ಮ್ ಹ್ಮ್ ಹ್ಮ್
ಈಗ ಮಳೆಗಾಲ ಇತ್ಲಾ ಈಗ ಕಾಫಿ ತೋಟ ಇರ್ತಾವಲ್ಲಾ ಹೆಚ್ಚಾನ್ಹೆಚ್ ಕೊಡಗು ಹಸರ ಕಾಪಿ ಹಿಂಗೆ ಎತ್ತರ ಪ್ರದೇಶನ್ಯಾಗ ಕಾಪಿ ಬೆಳೆದಿರ್ತಾರ ಮಸ್ತ್ ಕಾಣತೈತಿ ಅದು. ಅದಾಗಿಂದ ಅಲ್ಲಿ ಮತ್ತತದ ಹಬ್ಬಿ ಮತ್ತ ಮಂಗಳಿ ಅಂತ
ಹ್ಮ್ ಹ್ಮ್ ಹಾ
ನಟ್ಟ ನಡುವ ಕಾಡ್ನಾಗ ದೊಡ್ಡ ದೊಡ್ ಕಲ್ಲಿಂದು ಇರ್ತವ ಅಲಾ ಅದ್ರ ಮ್ಯಾಗಿಂದ ನೀರ್ ಧುಮಕ್ತಿರ್ತೈತಲ್ಲಿ.
ಹ್ಮ ಹ-
ವೆಥೇರ್ ತಂಪಗೆ ಕೋಲ್ಡ್ಗೆ ಮಸ್ತ್ ಇರ್ತದ. ಇರತೈತಿ ಅದ್ರ ನಡುವ ಅದು ಕಾಡ್ನ್ಯಗ ನಟ್ ನಡುವ ಹಿಂಗ್ ಜಲಪಾತ ನೋಡಾತ್ರ ಏನ್ ಮಸ್ತ ವೀವ್. ಅಂದಿ.
ನೋಡಲ್ಲಿ ನಾವ್ ಕಬಾಬ್ ಮಾಡಿದ್ದೇವಾ ಇವತ್ತ.
ಏನ್ ಮಾಡಿದ್ರಿ?
ಕಬಾಬ್.
ನೀವ್ ಮಾಡಿದ್ರ್ಯಾ?
ಹ್ಮ್ ಏನಿಲ್ಲ ಭಾಳಹೊತ್ತ ತೋಗೋಳಂಗಿಲ್ಲ. ಹಂಗೆ ಇಲ್ಲ ಒಂದ್ ಅರ್ಧ ತಾಸ ನೋಡಷ್ಟೇ.
ಹ್ಮ್
ಏನ್ರೇ ಫಸ್ಟ್ ಗೆ ಚಿಕನ್ ತಗೋಬೇಕಾ ಹೆಂಗ ಹೇಳತನ್ ಕೇಳ ಫಸ್ಟ್ ಗೆ ಚಿಕನ್ ತಗೋಬೇಕ ಬೇಕ ಆಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತಗೊಳ್ಳುದು - ಅಂದ್ರ ಫಸ್ಟ್ಗೆ ಏನೇನ್ ಬೇಕಂತ ಹೇಳ್ತೀನಿ ಆಮೇಲೆ ನಾ ಹೆಂಗ ಮಾಡದ ಅಂತ ಹೇಳ್ಬಿಡ್ತೇನೆ.
ಹ್ಮ್.
ಹ ಫಸ್ಟ್ಗೆ ಚಿಕನ್ ಅಂದ್ರ ಅದೊಂದತರಾ ಅವ್ರ ಕೊಡ್ತಾರ ಕಬಾಬಿಗೆ ಅಂತ ಹೇಳಿದ್ರ ಆಮೇಲೆ ಉಳ್ಳಾಗಡ್ಡಿಗ ತೋಗೋ ಅದನ್ ಕಟ್ಟ ಮಾಡ್ಕೋಬೇಕ ಹಂಗ ಹಿಂಗ ಹ್ಮ್ ಅದಾಗಿಂದ ಹ ನೀನು ಅಂದ್ರ ಪೇಸ್ಟ್ ಮನ್ಯಾಗೆ ಮಾಡ್ಕೋತಿದ್ರ ಮಾಡ್ಕೊ ಇಲ್ಲಪ್ಪಾ ನಾನ ಬೇರೆ ಕಡೆ ತೊಗೊಂದ ಬರ್ತೀನಿ ಅಂದ್ರ ಹಿಂಗ್ ಹೇಳ್ಬೇಕ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡ್ರಿ ಅಂತಂತಂದ. ಹ್ಮ್ ಆಮೇಲ್ ಕೊಡ್ತಾರ ಅದಾಗಿಂದ ಅಂದ್ರೆ ನಾವ್ ಮಾಡಿದ್ದ್ ಹೇಳ್ತೀನ ನಾ ಮೂರರಿಂದ ನಾಕ್ ಜನ ತಿಂತ ಚನ್ನಂಗ್ ಮಾಡಿದ್ದೆವು
ಹ್ಮ
ಆಮೇಲೆ ಮೆಣಸಿನ್ಕಾಯಿ ಗ್ರೀನ್ ಇದ್ರೆ ಚೆನ್ನಾಗಿರ್ತಾವ ಅದು ನಮಗ್ ಬೇಕಾದಂಗ ಆಮೇಲೆ ಇದು ಇದು ಏನಲ್ಲಿ ಆ ಕಡ್ಲಿ ಹಿಟ್ಟ
ಹ್ಮ್
ಆ ಕಡ್ಲಿ ಹಿಟ್ಟ ಆಮೇಲೆ ನೀನು ನಮಗ್ ಅಂದ್ರ ಬೇಕೇ ಬಿಡು ನಾರ್ಮಲ್ ಆಗಿ ತುಪ್ಪ ಆಮೇ ಮಸಾಲಾ ಪೌಡರ್ ಪುಡಿ ಆಮೇಲೆ ಮೆ ಸಿಕಾಯಿ ಪುಡಿ ಅಂತ ಎಲ್ಲಾ ಇದ್ರಾಗ ಸಿಕ್ತಾವ ಅಂಗಡಿಯಾಗವು ಒಂದೊಂದೊಂದೊಂದ್ ಬರ್ತಾವ ಆ ಗುರನ್ ತಗೊಬೇಕಕ್ ಆಮೇಲೆ ಕೊತ್ತಂಬರಿ ಪುಡಿ ಸಿಕ್ತೈತಿ ಮ ಕಮ್ಮಿನ್ ಪೌಡರ್ ಅಂತ ಒಂದ ಸಿಕ್ತೈತಿ ಅದು ಮತ್ತ ಮೆಂತೆ ಮೆಂತದ್ದು ಹಿಂಗಿದು ಸಿಕ್ತಾವ ಅವಕೂರ್ನ ಮತ್ ನೀ ಲಾಸ್ಟ್ಗೆ ನಿಂಗ್ ಬೇಕಪ್ಪ ಪ್ಪಾ ಅಂತಂದ್ರ ಏನದು ನಿಂಬಿ ಅನ್ನು ತಗೊಂಡಿ ಇಟ್ಕ ಅದಾಗಿಂದ ಪಫಸ್ಟ್ ಏನ್ ಅದು ಚಿಕನ್ ಏನ್ ಇರ್ತದ ನೋ ಪೀಸಸ್ ಆ ಕೂಡ ಎಲ್ಲಾ ಒಗ ಕೋಬೇಕು ಚಂದಗೆ ಹ್ಮ ಒಂದ್ ಪೇಪರ್ ತಗೊಂಡು ಒಣಗಸ್ಕೊಬೇಕ ಅಂದ್ರೆ ಅದ್ರ ಮ್ಯಾಗಿಿಂದ ಎಲ್ಲಾ ನೀರ್ ಹೋಗ್ಬೇಕಕ್ ಹೌದಾಗಿಂದ ಆಹ ಒಂದ್ ಬೌಲ್ ತಗೊಂಡು ಆ ಬೌಲ್ ಒಳಗ ಚಿಕನ್ ಹಾಕ್ಬೇಕ ಅ ಚಿಕನ್ ಮ್ಯಾಗ್ ಮತ್ತೇಏನಪ್ಪಾ ಉಳ್ಳಾಗಡ್ಡಿ ಹ ಉಳ್ಳಾಗಡ್ಡೆ ಹಾಕ್ಬೇಕ ಆಮೇಲೆ ಏನ್ ಆಗಳ ಹೇಳಿದನಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಒ ಹೊರಗಿಂದ ತಂದ್ರ ನಡತದ ಇಲ್ಲಿ ನಿಮ್ಮ ಮನೆ ಮಾಡ್ಕೊಂಡ್ ನಡೀ ಹೊರ್ಗಿಂತ ತಂದಿದ್ದೇವು ನಾವೆಲ್ಲಿ ಅಟ್ಟೆಲ್ಲಾ ಮಾಡ್ಕೊ್ ಕುಂದಿರುದವಾ ಅಂತಂತಂದು ಹ್ಮ್ ಅದನ್ನು ಅದ್ರ ಮ್ಯಕ್ ಹಾಕ್ ಹ್ಮ್ ಹಾಕ್ತೆ ಅದಾಗಿಂದ ಮತ್ ಮೆಣಸಿಕಾಯಿ ಇದ್ವಲ್ಲ ಅಕೂರ್ನ ಹಾಕು ಮತ್ತೆ ಇದು ಹಾ ಕೆ
ತಿನಕಾಯಿ ಸಣ್ಣಾಗೇ ಹೆಚ್ಚದೇನ ಪೇಸ್ಟ್ ಮಾಡ್ಬೇಕ
ಹಂಗ ಹೆಂಗ ಬೇಕಕ್ ಹಂಗ ನಾವ್ ಪೇೇಶ್ ಮಾಡಿದ್ದೇವ ಜರ
ಹ್ಮ್
ಹ್ಮ್ ಅದಾಗಿಂದ ಏನ ಇದು ಹೇಳಿದ್ನಲ್ಲ ಕಡ್ಲಿ ಹಿಟ್ಟಂದು ಅದನ್ನ ಒಂದ್ ಸ್ವಲ್ಪ ಹಿಂಗ ಇ ಮಾಡ್ಕೊಬೇಕಕ್ ತವೆಯೊಳಗ್ ಹಾಕೊಂಡು ಹುರ್ಕೊಬೇಕ ಅದನ್ನ ಹ್ಮ್ ಹುರ್ಕೊಂಡು ಅದ ಇರ್ತ ಅಲ್ಲ ಅದನ್ನ ಹಾಕ್ಬೇಕು ಅದಾಗಿಂದ ತುಪ್ಪ ಹಾಕು ಅದಾಗಿಂದ ಮತ್ ನೀ ನಾ ಏನೇನ್ ಹೇಳ್ನಿಲ್ಲ ಆ ಪೌಡ್ರ ಈ ಪೌಡ್ರ ಕೊತ್ತಂಬ್ರ ಇದು ಮೆಂತೆ ಇದು ಅಂತಂದ ಹ್ಮ್ ಅವೆಲ್ಲಾ ಹಾಕಬೇಕ ಹಾಕಿ ಅಕಡ್ನೆ ಎಲ್ಲಾ ಚಂದಾಗ ಮಿಕ್ಸ್ ಮಾಡ್ಬೇಕ ಒಂದ್ ಎರಡರಿಂದ ಮೂರ್ ನಿಮಿಷ ಕೈಲೆ ಚ ಅಂದಾಗ ಅಂದ್ರ ಎಲ್ಲಾ ಹತ್ಕೋಬೇಕಲಾ ಚಿಕನ್ಗೆ ಚಿಕನ್ ಪೀಸ್ ಏನೇನ್ ತಂದಿರ್ತ
ಅ ಮ ಮ್ಯಾರಿನೇಟ್ ಮಾಡದಂತಾರಲ್ಲಾ ಹಂಗ
ಹ್ಮ್ ಹ್ಮ್ ಆಮೇಲೆ ಒಂದ್ ಅರ್ಧ ತಾಸ ಫ್ರಿಜ್ ಒಳ್ಗಿಡದ ಅದನ್ನ ಮುಚ್ಚಿ ನನ್ ಎಲ್ಲ ಚಂದಗ ಇರ್ಕೋಬೇಕಲಾ ಅದು ಏನೇನೈತದೆಲ್ಲ ಹ ಅದಾಗಿ ಅ ಅಹ ಅರ್ಧ ಅರ್ಧ ಮಾಡ್ಕೋಬೇಕದನ್ನ ಕಬಾಬ್ನ ಮಾಡ್ಕೊಂಡು ಸ್ವ ಕೈಗೆ ಎಣ್ಣೆ ಹಚ್ಕೊಂಡು ಆಹ ಅದನ್ನ ಚಂದಾಗ ಹಿಂಗ ಇದು ಮಾಡ್ಕೊಬೇಕು ಕಟ್ಗಿಲೆ ಹ್ಮ್ ಹಂಗ್ ಮಾಡ್ಕೊಂಡು ಅದ ಆಗಿಂದ ಆ ಏನ್ ಮಾಡ್ಬೇಕು ಐದು ಕ ಕಬಾಬ್ನ ಅ ಕಾ ಅವ ಒನ್ಲ ಅಷ್ಟ ಮುಂಚೆನೆ ಅದ ಏನ ಚಿಕ್ಕನ್ ಪೀಸಸ್ ಇರತ್ತವಲ್ಲ ಅವಕೂರ್ನ ಎಣ್ಣೊಳಗ್ ಬಿಡಬೆಕ ಹ ಬಿಟ್ಟಿಂದ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷಾ
ಹು ಲೋಪ್ಲೇಮನ್ಯಾಗ ಅ ಲೋಪ ಪ್ಲೇಮ್ನಾಗ ಕರಿಬೇಕೇನ ಜೋರಗೆ ಇಡಬೆಕಾ
ಹು ಅಷ್ಟೇ ಬೇಸಿ ಇಟ್ಗೋರಿ ಹಂಗೇನ್ ಅದೇಏನ್ ಏನ
ಒಂದೊದನಾ ಡೀಪ್ರೇಯ ಮಾಡ್ಬೇಕಿರ್ತತಿ ಒಂದೊಂದ ನಾರ್ಮಲ್ ಆಗಿ ಮಾಡ್ಬೇಕ ತ್ತಿರ್ತತಿ ಅದಕ್ಕೆ ಕೆಳದಾ
ಅಷ್ಟು ನಾರ್ಮಲ್ ಆಗಿ ಮಾಡ್ಕೊರಿ ಹು ಆತ ಅದನ್ನೇ ಆದ್ರಾನ ತಗದು ಒಂದ್ ಸ್ವಲ್ಪ ಏಣ್ಣಿ ಹೋಗ್ತದ ಬಿಡ ಅದೇನ್ ಹೋಕ್ಕೋಳಂಗಿಲ್ಲ ಹಂಗ ಆತು ಅದನ್ನ ಫ್ರೈ ಮಾಡಿರ ತಿರಲ್ಲಾ ಅಕೋರ್ನ್ ಹೊರಗ್ ತಗದ ತಿನ್ರಿ ಸವಿ ರುಚಿಕರ
ಯಾವಾಗ ಮಾಡಿದ್ರಿ
ನಿನ್ನೆ ನೈಟ್ ಮಾಡಿದ್ವಿ.
ಹಾ ಹಾ ಹಾ ಹಾ ನಾವು ಹೋಗ್ ಹಾ ಯಗ್ ಬುರ್ಜಿ ಯಗ್ ಅಂದ್ರ ನಂಗ್ ಆಮ್ಲೆಟ್ ಇಷ್ಟ ಬಟ್ ಎಗಿಂದ ಎಗ್ ಬುರ್ಜಿ ಮಾಡ್ತಾರ ನೋಡ ಯಗ್ ಮಸಾಲಾ ಹ್ಹ ಅದು ಮಾಡ್ಬೇಕಂತ ತ್ತಿದ್ದೀವಿ ಅದುಗೂ ಬಾಳ ಇದೆ ನೀ ಹೇಳ್ದಲ್ಲಾ ಹಿಂಗ ಜಿಂಜರ್ ಪ ಗಾರ್ಲಿಕ್ ಪೇಸ್ಟ್ ಆನಿಯನ್ಸ್ ಟೊಮ್ಯಾಟೊ ಎಲ್ಲಾ ಫ್ರೈ ಮಾಡಿ ಫ್ರೈ ತ್ತೇಗ್ ಮಾಡಿ ಅದನ್ನ ಮಿಕ್ ಮಿಕ್ಸಿ ಹಾಕಿ ಕೊಬ್ಬರಿನೂ ಫ್ರೈ ಮಾಡಿ ಮಿಕ್ಸಿ ಹಾಕ್ ಅದನ್ನ ಮಸಾಲ ಮಾಡಿಇಟ್ಟಗೊತ್ತಾರಾ ತತ್ತಿ ಕುಟ್ಟು ಅದ್ರ ಕೂಡ ಇಡ್ಬೇಕಾಗ್ತದ ಅಂದ್ರ ಇದೆಲ್ಲಾ ಮಸಾಲೆ ಮಾಡಿ ರಸ ರಸ ಮಾಡ್ದು ಅದ್ರೊಳಗ ಕುದಸಿದ ತ್ತತಿ ಸ್ವಲ್ಪ ಸ್ವಲ್ಪ ಚಾಕುದಲೆ ಸ್ವಲ್ಪೇ ಕಟ್ ಮಾಡೋದಂದ್ರೆ ಪೂರ್ತಿ ಡಿವೈಡ್ ಮಾಡೋದಿಲ್ಲ ಅವಕ ಬರ ಕೋಡ ಕಟ್ ಹಾಕುದ ಅಂದ್ರೆ ಒಂದ್ ಸ್ವಲ್ಪ ರಸ ಎಲ್ಲಾ ಅದ್ರೊಳಗ ಹೋಗಿ ಟೇಸ್ಟ್ ಬರ್ಲಿ ಅಂತ ಹೇಳಿ
ಹು ಹು ಹು ಹು ಹು
ಕುದಿಸ್ಕೋಬೇಕು ಅದನ್ನು ಅದ್ನು ಚಲೋ ಇರ್ತದ ಅಂದ್ರ ಚಲೋ ಇರ್ತದ ದೇಹಕ್ಕನು ಯ ತತ್ತಿ ಇಂತಾ ಮೀಟ್ ಎಲ್ಲಾ ಚಲೋ ಪ್ರೋಟೀನ ನ ಇರ್ತದ ಅದ್ರಾಗ
ನಿಮ್ಮ ಅತ್ತಿಯರು ಏನ್ ಮಾಡಾತಾರಾ
ಏನಿಲ್ಲಾ ಟಕ್
ಹು ಉ ದೀಪಾವಳಿ ಹೆಂಗ್ ಮಾಡತಿರ್ಲೆ ನಿಮ್ಮ ಕಡೆ
ನಮ್ಮ ಕಡೆ ದೀಪಾವಳಿ ಅಂದ್ರ ದೀಪಾವಳಿ ಜೋರ್ ಇರ್ತದೆ ಯಾಕಂದ್ರೆ ಈ ಕಡೆ ಕರ್ನಾಟಕದ ಹೆಂಗ ಪಂಚಮಿ ಟೈಮಿಗೆ ಎಳ್ಳ ಉಂಡಿ ಕರ್ಚಿಕಾಯಿ ಚೋಡಾ ಚಕ್ಕಲಿ ಕೆಳಸತ್ತಿಲ್ಲೆನೋ
ತಾರ್ವ ನಿಮ್ಮದು
ಅದೇ ನಮ್ಮ ಕಡೆ ಹೆಂಗಂದ್ರ ಈಗ ಪಂಚಿಮ್ಯಾಗ ಕರ್ನಾಟಕದ ಹೆಂಗ ಎಲ್ಲಾ ತರ ಎಳ್ಳ ಉಂಡಿ ಕೆರ್ಚಿಕಾಯಿ ನೀವು ಚಕ್ಲಿ ಚೋಡ ಎಲ್ಲಾ ಮಾಡ್ತಿರ್ಲ ಹಂಗ ನಮ್ಮ ಕಡೆ ದೀಪಾವಳಿಗೆ ಮಾಡ್ತೇವ ನಾವು
ಹು ಹು ಆದ್ರೆ ಹಬ್ದ ತರನ ಮಾಡ್ತಿಲ್ಲಾ ದೀಪಾವಳಿ ಹಬ್ಬಾ ನಾವು ಹೆಂಗ ಮಾಡ್ತವಿ ಪಟಾಕಿ ಗಿಟಾಕಿ ಹಚ್ಚಿ
ಹಂಗೆ ಅದೆಲ್ಲ ಅದೇ ಅಟ್ಟೆಲ್ಲಾ ಮಾಡಿ ಲಕ್ಷ ಲಕ್ಷ್ಮೀ ಪೂಜೆಕ ಅವೆಲ್ಲಾ ಇಡುದು ಮನಯ ಇದ್ದಿದ್ದು ನಮ್ಮ ನಮ್ಮತ್ರ ಏನ್ ವಸ್ತ್ರ ಇರ್ತಾವ ಬಂಗಾರ ಕೊಳ್ಳನವು ಎಲ್ಲಾ ಲಕ್ಷ್ಮೀ ಪೂಜೆಕ್ ಹಾಕ್ತೇವ ನಾವ್ ಹಾಕೋಳಲ್ಲಾ ಎಲ್ಲ ದೇವ್ರಿಗೆ ಹಾಕ್ತೀವಿ ಹಾಕಿ ಪೂಜೆ ಮಾಡ್ತೇವೆ ಒಂದಿನ ಆಮೇಲೆ ಒಂದಿನ ಪಟಾಕಿ ಹೋಡಿದು ಒಂದಿನ ನೀರ್ ತುಂಬು ಹಬ್ಬ ಕರ್ನಾಟಕದ ಮಾಡ್ತೇತ್ ನೀರ್ ಹಬ್ಬಾ ಆಯುಧ್ ಪೂಜೆ ಆಯುದ್ ಪೂಜೆಯಲ್ಲಾ ಆದ್ರೆ ಏನೋ ಪೂಜೆ ಮಾಡ್ತಾರ ಅವಾಗನು ಅಂದ್ರ ನಮ್ಮ ಅತ್ತಿದ ಬುಕ್ಕ್ ಕ್ಕು ಡೈರಿ ಐತ್ಲಾ ಅಂಗಡಿದ ಅವ್ರದ ಅಮ್ಮ ಹೊಲ್ಗಿರ ಅದು ಬುಕ್ಕ ಇಡ್ತಾ ಒಂದಿಷ ಕ್ಕ ಇಡ್ತಾರ ಹಿಂಗೆಲ್ಲ ಇಟ್ ಲಕ್ಷ್ಮಿ ಪೂಜೆ ಮಾಡ್ತೀವಿ ಒಂದ ದಿನ ಅಂಗಡಿ ಪೂಜೆ ಮಾಡ್ತೀವಿ ಮಷಿನ ಅದು ಅದಾವಲ್ಲಾ. ಒಂದ ದಿನ ಪೂಜೆ ಮಾಡ್ತೀವಿ ಚಂದಗೆ ರಂಗೋಲಿ ಹಾಕ ರ್ತೇವಿ ಮನಿ ತುಂಬಾ ಎಲ್ಲ ಐದ್ ದಿನ ದೀಪ ಹಚ್ಚತೀವಿ ರಾತ್ರಿ ಸಂಜೆನಾಗ ಲೈಟಿಂಗ್ಸ್ ಮತ್ತ ಅವು ಸಣ್ಣ ಸಣ್ಣ ಬಲ್ಬನ ಲೈಟ್ ಸಿಕ್ತಾವಲ್ಲ.
ಹ್ಮ.
ಆವಾ ಅಲ್ಲ ಹಸ್ತೇವಿ ಮತ್ತದ ಏನಂತ ಆಕಾಶ್ ಬುಟ್ಟಿ.
ಹ್ಮ.
ಅದನ್ ತರ್ತವಿ ಒಂಥರ ದೀಪ ಸಚ್
ಹ್ಮ.
ದೀಪಾವಳಿ ಅಂದ್ರ ಮಸ್ತ್ ಇರ್ತೈತಿ ದೀಪಗಳ ಹಬ್ಬ ಆರ್ತೆ ಪೂರ ಲೈಟಿಂಗ್ ಮಿಂಚತಿರ್ತಾತ ನೋ
ಹ್ಮ.
ನಮ್ ಕಡೆನು ಚೆಂದ ಮಾಡ್ತಾರ ಅದೆಲ್ಲಾ ನಿಮ್ ಹಂಗ ಏನ್ ಮಾಡಂಗಿಲ್ಲ ಅವೆಲ್ಲಾ ಇಟ್ಟು ಮಾಡಿ ಅದ ಗಾಡಿ ಇಲ್ಲಲ್ಲ ನಮ್ಮ ಗಾಡಿ ಇದ್ರ ಗಾಡಿ ಪೂಜೆ ಮಾಡ್ತೇವ ದೀಪಾವಳಿಯಾಗ ನಮ್ ಗಾಡಿನ ಇಲ್ಲಲ ಏನ್ ಮಾಡುದ.
ಹೌದು ಗಾಡಿ ಹೊಡ್ಕು ನಿಂದ್ರ ಅವಕ್ಕ ಹರ ಹಾಕಿ ಎಲ್ಲಾ ಈಬತ್ತಿ ಕುಂಕುಮ ಹಚ್ಚಿ ಮತ್ ಅವಕ ಅಂದ್ರ ಉಡಿತುಂಬೋರ ಸೀರೀನೂ ಉಡಸ್ತಾರ ಎರಸ್ತಾರ. ನಾರ್ಮಲ್ ಆಗಿರ ಜಂಪ್ ಮುತ್ತೇದರಿಗ ಹೇಳಿ ಅದನ್ನು ಮಾಡ್ತಾರ.
ಹ್ಮ ಸಯತ ತುಗೋ ನಾ ಮತ್ತ ಹಚ್ಚತನ ಬಾಂಡೆ ತಿಕ್ಬೇಕ.
ಹಾ ಸರಿ ಬಾಯ್.
ಬಾಯ.